ಹಲೋ ಬಾಬು ಪಾಟೀಲ ನೀವರು
ಹಾ ಹೇಳ್ರಿ ಅಪ್ಪ ಅವ್ರ ಏನ ನಡದದ ದ್ರಿ ಯಾಕೋ ಇವತ್ ಹಚ್ಬಿಟ್ರಿ
ಹೌದ್ರಿ ಬಾಳ ಹೊಟ ಬಿಸ ಇದೀವಿ ನಾವು ಹಚ್ಚಕ ಆಗಲ್ಲ
ಏನ್ ಬಾಳ ದಿವ್ಸ ಆಯ್ತು ಹಚ್ಚಿ
ಒಂದು ಎಕ್ಸಾಮ್ಸ್ ಬೇರೆ ಇದ್ದು ಅಲ್ಲ ಎ ಕಿವ ಇದ್ದು ಮಿಡ್ ಟರ್ಮ್ ಇದ್ದು ಇ ಮತ್ತೆ ಪ್ರಕ್ಟ ಪ್ರಾಕ್ಟಿಕಲ್ ಚಾಲು ಆಗ್ತವೆ ಎಕ್ಸಾಮ್ಸು ಸ್ವಲ್ಪ ಎಕ್ಸಾಮ್ಸ ಊರ ಅತ್ಲೇ ಹಚ್ಚಕ ಆಗಿಲ್ಲ ಫೋನು
ಹ್ಮ್
ಯಾವ ಕಾಲೇಜಲ್ಲ ಇದೀರಿ ನೀವು ಯಾವ ಕಾಲೇಜಲ್ಲ ಇದೀರಿ ನೀವು
ನಾನು ಈ ಕಡೆ ಬೆಂಗಳೂರಿನಲ್ಲಿ ನಾರ್ಮಲ್ ಬೇಸಿ ಮಾಡಿದ್ದೀನಿ
ನೀಮ ನಾರ್ಮಲ್ ಬಿ ಎಸ್ ಇ ಮಾಡಿದ್ರ ನೀವು ನಾನು ಅಗ್ರಿಕಲ್ಚರ್ ಮಾಡಿದ್ದೀನಿ ಹ ಬೀಗುಡಿಯಲ್ಲಿ ಶಾಪುರ್ ತಾಲೂಕ ಕ್ಕೂ ಯಾದಗಿರಿ ಜಿಲ್ಲಾ
ಹ್ಮ್
ಗೊತ್ತಲ್ವಾ ನಿಮ್ಗೆ
ಹಾ ಗೊತ್ತು ಗೊತ್ತು
ಹ್ಮ್ ಇಲ್ಲೇ ಮಾಡಿದ್ದೀನಿ ನಾನು ಬೀಗುಡಿ ಅಂತದಲ್ಲಿ ಅಗ್ರಿಕಲ್ಚರ್ ಮಾಡಿದ್ದೀನಿ ಏ ಕಾಲೇಜ ಅಂತ ಬಗ್ಗದಿ ಚಲೋ ಅದ್ ಅಶೋಕ್ ಗಿಡ ಅದ ಸಾಗವಾಣಿ ಗಿಡಗಳ ಅದಾವ ಸಿಕ್ಕ ಪಪಟ ಸುತ್ತಮುತ್ತ ಮತ್ತೆ ಬೇವಿನ ಗಿಡ ಅ ಮ್ಯಾಂಗೋ ಆರ್ ಇದುಾಗ ಮಾವಿನ ಗ ಮಾವಿನ ಗಿಡ್ದ ಒಂದು ಸಿಕ್ಕಾಪಟೆ ಮಾವಿನ ಗಿಡ ಅದವ ಐವತ್ತು ಅರವತ್ತು ತ ಚಿಕ್ಕು ಗಿಡ ಒಂದು ನೂರ ಅದಾವ ನಿಂಬೆ ಗಿಡ ಒಂದ ಐವತ್ತದಾವ ನಮ್ದೆಲ್ಲಾ ಫೀಲ್ಡ್ ಅಂತ ಬರುತ್ತೆ ಕೆಲ್ಸ ಮಾಡುದ ಕೆಲ್ಸ ಮಾಡ್ಬೇಕಲ್ಲ ನಾವು ಕೆಲ್ಸ ಮಾಡುವಲ್ಲಿ ಫೀಲ್ಡ್ ಅಂತ ಬರುತ್ತೆ ಅಲ್ಲಿ ಲ್ಲ ನನೀಗ ನಾನೀಗ ಫಸ್ಟ್ ಇಯರ ಫಸ್ಟ್ ಸೆಮಸ್ರ್ ಸಕೆಂಡ್ ಸೆಮಸ್ ಸ್ಟೂಡೆಂಟ್ ನನು ಪ ಪಶ್ಚಂಬಧ ಬಳಕೆ ನಮಗೆ ಗಾಣಗೇರ್ ಸ್ವರ ತಂದಿದ್ರು
ಹಾ ಹೌದು ಹೌದು
ಗಾನಿಗರ ಸ ಅವರ್ ಏನ ಮಾಡಿದ್ರು ಎ ಸೆಕ್ಷನ್ ಬಿ ಸಾವಕ್ರ ಬಿ ಸೆಕ್ಷನ್ ಅಂತ ಸಪ್ರೇಟ್ ಮಾಡ್ತಾರ ನಮ್ನ ಅವಾಗ ಮಾಡಿದ ಬೆಳಕು ಎರಡ ಎರಡು ಎಕರೆ ಎ ಸೆಕ್ಷನ್ದವ ಎರಡು ಎಕರೆ ಬಿ ಸೆಕ್ಷನ್ವರು ಕೊಟ್ಟಿದ್ರು ಮೆಕ್ಕೆಜೋಳ ಬೆಳೆ ಅಂತ ಮಕ್ಕೆ ಜೋಳ ಬೆಳಿಬೇಕಲ್ಲ ಹ್ಮ್ ಬೆಳೆದೇವಿ ಆ ಮೆಕ್ಕೆಜೋಳ ಸೋಯಿಂಗ ಮಾಡಿದೀವಿ ಅಂದ್ರೆ ನೆಲದಲ್ಲಿ ಹಾಕಿದ್ವಲ್ಲಾ ಮೆಕ್ಕೆಜೋಳ ನೆಲಲ್ಲೇ ಹಾಕಿದೀವಿ ನಾ ಅವು ದೊಡ್ಡ ಆಗಬಳುದುದು ಎರಡು ಸಲ ಗೊಬ್ಬರು ಹೋಗಿದ್ದೀವಿ ನಾವು ಅದು ನಾವು ಹೈಬ್ರಿಡ್ ಸಿಡ್ನ ನಾವು ಉತ್ಪಾದನೆ ಮಾಡ್ತೀವಿ ಹೈಬ್ರಿಡ್ ಸಿಡ್ನ
ಹ್ಮ್
ಗಂಡು ಎರಡು ಸಾಲು ಹೆಣ್ಣು ನಾಕ್ ಸಾಲ ಅಂತ ಮಾಡ್ಬೇಕಾಗತ್ತಾ ಇಲ್ಲಿ ಹೆಣ್ಣಲ್ಲಿ ಇರುದು ಗಂಡನ ಕಿತ್ತಾಕ್ಬೇಕು ನಾವು
ಎಣ್ಣಲ್ಲಿರುವ ಗಂಡನ್ನು
ಕಿತ್ತಾಕ್ಬೇಕು
ಹಲೋ
ಹಾ ಹೆಣ್ಣಲ್ಲಿರುವ ಗಂಡನ್ನು ಕಿತ್ತಾಕ್ಬೇಕು
ಎಣ ಕಿತ್ತ ಹಾಕ್ಬೇಕಾ ಗಂಡಲ್ಲಿರುವ ಹೆಣ್ಣನು ಕಿತ್ತ ಹಾಕ್ಲಾಕ್ ಬರಲ್ವಾ
ಅದ್ ನಡೀತ ಇದ್ರೆ ಅದೇನ್ ಬರಲ್ಲ ಆ ಗಂಡು ಹೆಣ್ಣಿಗೆ ಬರುತ್ತೆ ಹೆಣ್ಣ ಆದ ಬಳಕ ಹೈಬ್ರಿಡ್ ಸೀಡ್ ಉತ್ಪಾದನೆ ಆಗುತ್ತತ್ತು
ಹ್ಮ್
ಈಗ ಮೆಕ್ಕೆಜೋಳದ್ದು ಮಾಡಿದವಿ ಮೆಕ್ಕೆಜೋಳ ಎರಡು ಸಲ ಗೊಬರ ಹೋಗುತ್ತ ತಗ್ದೀವಿ ಎರಡ್ ಸಲ ಕಸ ತೆಗ್ದೀವಿ ಕಳೆ ಬಂದಿತ್ತು ಕಳೆನು ತೆಗ್ದಿವವಿ ಮತ್ತೇ ನಾಕೈ ಸಲ ನೀರನ್ನು ನೀರ ಮುಂಜೆ ಮುಂಜೆ ಮುಂಜೆಾನೆ ಆರ ಂಟೆ ಕೊೋಗ ನೀರಾಸಿವಿ ಹ ಹಾಗೆ ನೀರ್ ಹಾಸಿದೀವಿ ಮತ್ತೆ ನೀರ್ ಹಾಸಿದ್ ಬಳಕ್ ಅದು ಗೊಬ್ಬರ ಹೋಗ್ದೀವಿ ಮತ್ತುತ್ತೆ ಲಾಸ್ಟಿಗೆ ಕೊನೆಯಲ್ಲಿ ನಾವು ಕಟಾಾವ ಸಕರ ನಾವೇ ಮಾಡಿದೀವಿ
ಕಟೌನ್ ನೀವ ಮಾಡಿದೀರಾ
ಹಮ ಕಟಾವು್ ಮೆಕ್ಕೆಜೋಳ ಕಟಾವು್ ಮಾಡಿ ಅದು ಇದು ಬರುತ್ತಲ್ಲ ಮಿಷನ್ ಮಿಷನ್ ಅಲ್ಲೇ ನಾವು ಹಾಕಿದೀವಿ ಮಿಷನ್ ಅಲ್ಲಿ ಹಾಕಿ ಕಾಳನ್ನ ಬೇರ್ಪಡಿಸಿದೀವಿ ನಾವು ಹ್ಮ
ನೀವೇ ಎಲ್ಲಾ ನೀವೇ ಮಾಡಿದೀರ ಅಂದಂಗಾಯ್ತು
ಹ್ಮ್ ಎಲ್ಲ ನಾವೇ ಮಾಡಿದೀವಿ ಬಟ್ ಆದ್ರೆ ಒಂದ್ ರೂಪಾಯಿ ಕೊಡ್ಲಿಲ್ಲ ನಮ್ ಸರ್
ಹಂಗಗೆ ಮಾಡ್ತಾರ್ ಕಣವರು ಅವ್ರಗ ನೀವ್ ಹೆಂಗ್ ಮಾಡ್ಬೋಕ್ ಗೊತ್ತು
ಎಲ್ಲಾ ಅವ್ರಿಗೆ ನಾವ ಏನ್ ಮಾಡಾಕ್ ಬರಲ್ಲ ನಾವ್ ಕೇಳಿದ್ರೆ ನಮ್ ಮಾರ್ಸ್ ತಗಿ ನಮ ಮಾರ್ಕ್ಸ್ ತೆಗತಾರೆ ಏನಾದ್ರು ಕೇಳಿದ್ರೆ ಏನಾದ್ರು ಕೇಳಿದ್ರೆ ನಮ್ಮ
ಅವ್ರ ಹಂಗೆ ಮಾಡ್ತಾರ ನಮ್ಗೆ ಹಾ ಕೆಲ್ಸ ಮಾಡ್ಲಿಲ್ಲ ಆದ್ರೆ ಮಾರ್ಕ್ಸ್ ಕೂಡ
ಹೌದು ಅದಕ್ಕೆ ನಾವೆಲ್ಲಾ ದಗದ ಪೂರ್ತಿ ಒಂದು ಮತ್ತೆ ಬೇರೆ ಲೈನ್ಸ್ ಸಕ ನಾವೇ ಮಾಡಿದೀವಿ ಮತ್ತೊಬ್ಬರ ಕೆಲ್ಸನ ನಾವೇ ಮಾಡಿದೀವಿ ಮಾರ್ಕ್ಸ್ ಕೊಡ್ತಾರಂತ ತಂದು ಬಟ್ ಅವ್ರ ಕೊಡ್ಲೇ ಇಲ್ಲ
ಹ್ಮ್
ಹಾಗೆ ಮತ್ತೆ ಸೂರ್ಯಪ್ಪನ್ ಸೂರ್ಯಪ್ಪನ್ ಗೊತ್ತ ಗೊತ್ತಿರಬೇಕಲ್ಲ ನಿನಗೆ ಸೂರ್ಯಕಾಂತಿ ಸೂರ್ಯಕಾಂತಿ ಸೂರ್ಯಕಾಂತಿಂದ ಎನ್ನೆಯನ್ನು ಉತ್ಪಾದನೆ ಮಾಡತಾರಲ್ಲ ಉತ್ಪಾದನೆ ಮಾಡ್ತಾರ ತಲ ಎ ಅನ್ನು ಅದು ಸೂರ್ಯಪಾನಕ್ ಸಕಾರ ಬಳೆದಿದ್ದೇವು ನಾವು ಎರಡು ಎಕರೆ ಎ ಸೆಕ್ಷನ್ದವ್ರಗೆ ಎರಡು ಎಕರೆ ಬಿ ಸೆಕ್ಕ್ಷನ್ಂದುವರಿಗೆರಿಗೆ ಅವಾಗ ಸೂರ್ಯಪಣನ್ನ ಮೊದ್ಲು ಶೋವಿಂಗ್ ಮಾಡಿದ್ದೀವಿ ಒಂದೊಂದು ಕಾಳ ಇಟ್ಟು
ಹ್ಮ್
ಆನಂತರ ಗೊಬ್ಬರ ಹೋಗದಿದ್ದೀವಿ ಗೊಬ್ಬ್ರ ಆಗದು ಅದನ್ನು ಕಟಾವ್ ಮಾಡಿದೀವಿ ನಾವು ಅದ್ೂ ಒಂದು ಒಂದು ತಿಂಗಳು ಸುಮಾರು ಒಂದು ತಿಂಗಳು ಗಂಡಿದು ತಂದು ಹೆಣ್ಣಿಗ ಹಾಕಿದೀವಿ ಹೊಲಂಗರದಂತೆ ಭಾರತೆ
ಹ್ಮ್
ಅದು ಗಂಡಿಂದ ತಂದು ಎಣ್ಣಿಗೆ ಹಾಕಬೇಕು ಹಾಗೆ ಒಂದು ತಿಂಗ್ ಹಾಗೆ ಒಂದು ತಿಂಗಳು ಮಾಡಿದ್ದೀವಿ ನಾವು ಇಲ್ಲ ಹೈಬ್ರಿಡ್ ಸಡ್ ಬರಲ್ಲ ಮತ್ತೆ ನೀರು ಹಾಸಿದ್ದೀವಿ ಎಲ್ಲ ತರ ಕಟಾವ ನಾವೇ ಮಾಡಿದ್ದೀವಿ ಅದನ್ನು
ಹ್ಮ್
ಹೌದು ಒಂದು ಸುಮಾರು ಎಪ್ಪತ್ ಕ್ವಿಂಟಲ್ ಬಂದು ಇಪ್ಪತ್ತು ಕ್ವಿಂಟಾಲ್ ಬಂತದ್ದು.
ಎಪ್ಪತ್ ಕ್ವಿಂಟಲ್ ಬಂತಾ
ಇಪ್ಪತ್ ಇಪ್ಪತ್ತು ಕ್ವಿಂಟಲ್.
ಹ್ಮ್
ಅದಾ ಆದ್ ಬೆಳಕೆ ಮತ್ತೆ ತೊಗರಿನೂ ಹಾಕ್ಸಿದ್ ಸರು ಬಟ್ ತೊಗರಿ ಏನಾಯ್ತಂದ್ರೆ ಸಿಕ್ಕಪಟ್ಟೆ ನೀ ನಿರೀನ್ ಅಭಾವ ಆಯ್ತು
ಹ್ಮ್
ಅದಕ್ಕೆೇ ತೊಗುರಿ ಬರಲಿಲ್ಲ ಸರಿಯಾಗಿ.
ಹೌದು
ಅದಕ್ಕೆ ನಾವು ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿಯನ್ನೇ ಬೆಳೆದಿದ್ವಿ.
ಹ್ಮ್
ಅದ್ರಿಂದ ನಮ್ಗೆ ಮಾರ್ಸು ಅವ ಎರಡು ವರ್ ಕೆಲ್ಸದ್ಮೇಲೆ ಕೊಟ್ಟ
ಹ್ಮ್
ಮತ್ತೆ ನಿಮ್ದ ಯಾವ ರೀತಿ ನಡೀತಾ ಇದೆ ಅಭ್ಯಾಸ.
ನಮ್ದು ಅಭ್ಯಾಸ ಚಲೋ ನಡೆದಿದೆ. ನಾರ್ಮಲ್ ಬಿ ಎ ಸ್ಸಿ ಅಂದ್ರೆ ಹೇಗಂತ ಗೊತ್ತಲ್ಲ ನಾವು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಾ ಇದೀವಿ.
ನಾನೇನೂ ಕೇಳಲ್ಪಟ್ಟೆ ನೀವ್ ಏನು ಐ ಎಸ್ಗೆ ಓದ್ತ ಇದ್ದೀರಾ ಅಂತ.
ಏ ಇಲ್ಲ ಮರಯಾ ಆಯಸ್ಕು ಆಯಸ್ ಓದೂಯಸ್ತ್ ನಮ್ದು.
ನೀ ಮತ್ತೆ ಎಲ್ಲಾ ನೀವೆಲ್ಲಾ ಗಪ್ ಚಿಪ್ ಹೋದವ್ರರು ನೀವೆಲ್ಲಾ.
ಹ್ಮ್
ಮತ್ತೆಲ್ಲ ಎಕ್ಸಾಮ್ ಆಲ್ದಾಗೂ ಫಸ್ಟ್ ನೀವೇ ಕೊಟ್ಟು ಬತ್ತಿರಂತಲ್ಲ ಎಲ್ಲ ಪೇಪರ್ಸು.
ಹ್ಮ್
ಅದೆ ಹೇಳ್ತಾ ಇದ್ರು ನನ್ಗೆ.
ಹ್ಮ್
ಹ್ಮ ಈಗೇನ್ ಸ್ಪೋರ್ಟ್ಸ್ ಅದು ಏನು ಆಡಿಲ್ವಾ ನೀವು.
ಸ್ಪೋರ್ಟ್ಸ್ ಅಂತ ಏನಿಲ್ಲ ನಮ್ ಪಿ ಟಿ ಸರೇ ನಮ್ಗೆ ಸ್ಪೋರ್ಟ್ಸ್ ಆಡ್ಸ್ತಾ ಇದಾರೆ ಇಲ್ಲಿ.
ಹ್ಮ ಪಿ ಟಿ ಸರ್ ಯಾರ್ ಇದಾರ್ ಅವ್ರು
ಹ್ಮ್
ಯಾರ್ ಹೆಸ್ರ ನ್ ಪಿ ಟಿ ಸರ್ ಹೆಸ್ರು.
ಅವ್ರು ಪ್ರಸನ್ನ ಸರ್ ಅಂತ.
ಹ್ಮ್ ಪೂರ್ತಿ ಅಬ್ಗೋತಾರ ನಿಮ್ನು
ಹಾ ತುಂಬಾ ಹಚ್ಕೊತಾರೆ ಎ ಸ್ಸೆ ನು ಕೂಡ ಮಾಡಿದರೆ.
ಎಸ್ ಎ ಅಂದೆ ಏನು.
ಅವ್ರು ಫಿಸಿಕಲ್ ಎಜುಕೇಶನ್ ಕ್ಲಾಸ್ ಇದೆ ನಮ್ಗ.
ಹ್ಮ್
ಎ
ಹೇಳಲ್ವಾ ಏನ್ ಎಸ್ ಎ ಅಂದ್ರೆ ಏನು.
ಅದು ಶಾರ್ಟೇಜ್ ಆಫ್ ಅಟೆಂಡ್ಡಸ್ ಅಂತ ಬರುತ್ತ.
ಹ್ಮ್
ಹ್ಮ್
ಹ ಆಯ್ತು ಹಂಗಾದ್ರೆ ಎಲ್ಲಾ ತರ ಚಲೋ ಇದೆ ಬಿಡು ನಿಮ್ದು.
ಹ್ಮ್
ಇದು ನಿಮ್ಮ್ ಮುಂದೆ ಇದು ಇಲ್ವಾ ಗಿಡಗಳು ಇಲ್ವಾ ನಿಮ್ಮ ಕಾಲೇಜ್ ಮುಂದೆ.
ಗಿಡಗಳು ಇದಾವಲ್ಲಾ ನಮ್ ಕಡೆ ಅಶೋಕ್ ಮರ.
ಹಾ ಮತ್ತೆ
ಯಾವ್ದ್ ಯಾವ್ದು ಇದೆ.
ಹ ಅಶೋಕ ಗಿಡ ಸಣ್ದ್ ಇದವೂ ದೊಡ್ದ ಇದವೂ
ಹಾ
ಅಶೋ ಗಿಡ ಸಾಂದ್ ಆಯ್ತೊ ದೊಡ್ದ ಇದೊ.
ಅದೂ ತುಂಬಾ ಇದೆ.
ತುಂಬಾ ದೊಡ್ಡದ ಇದ್ಯಾ
ಹ್ಮ್ ತುಂಬಾ ದೊಡದಿದೆ
ಮತ್ತೆ ಮತ್ತೆ ಏನ್ ಸಮಾಚಾರಾ ನಿಮ್ ಕಡೆಯಿಂದ ಮತ್ತೇಏನಾದ್ರು ವಿಶೇಷಾ.
ಏನ ಇಲ್ಲ ನೋಡ್ರಿ ಸಮಾಚಾರಾ
ಊಟ ಎಲ್ಲ ಊಟ ಇನ್ ಮಾಡ್ಬೇಕಾ ನೀವು
ಹಾ ಊಟ ಮಾಡ್ಬೇಕು ಇನ್ನ ಏಳುವರೆಗ್ ಹೋಗ್ಬೇಕು
ಊಟದ ಹೆಂಗ್ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ.
ಊಟಾ ಕೊಡ್ತಾರೆ ಚಲೋ.
ಹ್ಮ್ ಸರಿಯಾಗಿ ಕೊಡ್ತಾರಾ ಮತ್ತೇನು ಗ್ಯಾ ಗ್ಯಾಸಂದ ಅಭಾವ ತಂದು ಏನು ರಾಯಸ ಕೊಡ್ತಿದ್ರ ಅಂತಲ್ಲ ಬೆಂಗ್ಳೂರು ತುಂಬ್ರೆಲಾ
ಹಾ ಕೊಡ್ತಿದ್ದಾರ ರೈಸು
ಹ್ಮ್ ಈಗೆಲ್ಲ ಹೋಟೆಲ್ ಚಲೋ ಆಗಿದ್ದಾವ ಮತ್ತೆ ಆರಂಭವಾಗಿದ್ದಾವಾ.
ಹ್ಮ್ ಆಗಿದಾವ
ಎಲ್ಲಾ ತರಾ ಚಲೋ ಅದಿ ಬಿಡು
ಹಾ
ಮತ್ತೆ ಯಾವುದಾದ್ರೂ ಏನಾದ್ರು ಹೊಸ ಫ್ರೆಂಡ್ಸ್ ಪರಿಚಯ ಆಗಿದಾರಾ ಅಲ್ಲಿ ಬೆಂಗಳೂರಲ್ಲಿ ಡೈಲಿ ಗ್ರೌಂಡ್ಗೆ ಹೋಗ್ತಾ ಇದೀರ ರನ್ನಿಂಗ್ ಅದು ಮಾಡ ರನ್ನಿಂಗ್ ಅದು ಮಾಡ
ಹ್ಮ್
ಮತ್ತೆಲ್ಲ ಒಂದ ಚಲೋ ಎಲ್ಲಾ ತರ ಚಲೋ ಅದಿ ಬಿಡು ಹಲೋ
ಹ್ಮ್ ಹ್ಮ್ ಹೆಳು
ಅಲ್ಲಿ ಕಾರ್ತಿಕ್ ಮೇಠಿ ಅಂತದನ ಇನೋಬ್ಬವನು
ಹಾ ಇದಾನಲ್ ಕಾರ್ತಿಕ್ ಮೇಟಿ ಅವನು ತುಂಬಾ ಕ್ಲೋಸ್ ನಮ್ಗೆ
ಹಾ ಅವನು ನಮ್ಮೂರಿನ್ ಅವ ನೋಡು ನಮ್ಮೂರ್ ಬಾಗಲಕೋಟ ದವನೇ ಅವನು ಹ್ಮ್ ಚಲೋದ ನಲ್ಲ ಹುಡುಗಾ ಬಾರಿ ಸೈಲೆಟ್ ಇರತಾನ್ ನೀನು ಅವನು ಚಿಗರಿ ಜಾನಂತ
ಹ್ಮ್
ಹ್ಮ್ ಒಂದ್ ಎಲ್ಲಾ ತರ ಚಲೋದ ಬಿಡ ಹಂಗಾದ್ರೆ ನಿಮ್ದ ಹಲೋ
ಹಾ
ಮಾತಾಡ ಮಾತಾಡಲೋ
ಹಾ ಮಾತಾಡಿ ಹೇಳ್ತಾಯ ಕೇಳು.
ಆಯ್ತು ಎಲ್ಲಾ ಆರಾಮ ಅದಲ್ಲ ನಿಂದು
ಹ್ಮ್ ಆರಾಮಿದೆ
ಆಯ್ತು ಈಗಲ್ಲಾ ನೈಟ್ ಲೈಟ್ ಎಲ್ಲ ಹತ್ತಿರ್ತವಲ್ಲ ಬೆಂಗಳೂರಲ್ಲಿ
ಹಾ ಆಕೂತ್ತ್
ವಿಧಾನಸೌಧಗೂ ಲಾಲ್ಬಾಗ್ಗೆ ಹೋಗಿ ಬಂದಿಲ್ಲ ಅಲ್ವಾ ನಿನ್ನ ಅಡ್ಡಾಡಲಿಕ್ಕೆ
ಏ ಇಲ್ಲ ಕಣೋ ಹೋಗಿಲ್ಲಾ ಸರಿ ತಗೋ ನಿನ್ ನಾನು ಆಮೇಲೆ ಹಸ್ತೇನಿ
ಓಕೆ ಮಗಾ ಬಾಯ್, ಬಾಯ್, ಬಾಯ್, ಬಾಯ್ ಬಾಯ್. ಹ್ಮಬಾ
ಹ್ಮ್